ಹಲೋ
ಹಲೋ
ಹಾ ಯಾವ್ ಊರು?
ನೀವ್ ಯಾರ್ರಿ, ನೀ ಆ ನಾವ? ನಮ್ಮ ಹೆಸರು ಸಂಜು ಅಂತ ಹೇಳಿ... ನಾವು ಶಾ. ನಮ್ಮ ಹೆಸರು ಸಂಜು ಅಂತೇಳಿ ನಾವು ಇಲ್ಲಿ ಇಲ್ಲಂದರೆ ಯಾದಗಿರಿ ಡಿಸ್ಟಿಕ್. ಶಾಪುರ್ ತಾಲೂಕ ಬೀಗುಡಿ ಎಂಬ ಸಣ್ಣ ಗ್ರಾಮ. ಊರು ಅಲ್ಲಿ ನಾವು. ಬಿ ಎಸ್ ಸಿ ಅಗ್ರಿಕಲ್ಚರ್ ಎಂಬ. ಡಿಗ್ರಿ ಕಾಲೇಜಲ್ಲಿ ಓದ್ತಿದೀವಿ. ನೀವು ನಿಮ್ಮ ಹೆಸರು ನೀವು ನಿಮ್ಮ ಹೆಸರು ಹೇಳುತೀರಾ.
ನಾವು ಕಾಳಪ್ಪ ಅಂತ.
ಕಾಳಪ್ಪ
ನಮ್ಮದು ರಾಯಚೂರು ಡಿಸ್ಟ್ರಿಕ್ ಲಿಂಗಸೂರು ತಾಲೂಕು.
ಹಾ
ಕಸಬಾಲಿಂಗಸೂರು ಅಂತ ಒಂದು ಸಣ್ಣ ಹಳ್ಳಿ.
ಕಸಬಾಲಿಂಗೇಶ್ವರು.
ಹಾ ಆ ಹಳ್ಳಿಯಲ್ಲಿ ನಮ್ದು ಒಂದಿಷ್ಟು ಹೊಲ ಮನಿ. ಹೊಲ ಮನಿ ಕೆಲಸ ಮಾಡ್ತೀವಿ ನಾವು ರೈತರು.
ಹೌದಾ
ಹಾ
ನಿಮ್ಮ ವಯಸ್ಸು ಎಷ್ಟಂತ ಹೇಳ್ತೀರಾ.
ನಮ್ದು ಈಗ ಮೂವತ್ತಾರ.
ಮೂವತ್ತಾರ
ಹಾ
ಹಾ ಹಾ ಮದುವ್ಯಾಗೇತೇನ್ರಿ
ಹಾ ಮದುವ್ಯಾಗದ.
ಹಾ ಹಾ ಮಕ್ಕಳೇನ ಓದ್ತಾರ?
ಮಕ್ಕಳು ಈಗ ಒಬ್ರು ಹತ್ತನೇ ಕ್ಲಾಸ್ ಅದಾರ.
ಹ
ಮತ್ತೆ ಇನ್ನೊಬ್ರು ಈಗ ಎಂಟನೇ ಕ್ಲಾಸಿಗ ಈಗ ಅಡ್ಮಿಷನ್ ತಗೊಂಡಿದಾರ ಪ್ರವೇಶ ತಗೊಂಡಿದಾರ
ಹಾಂ ಹಾಂ ಅಂದರೆ ಅವರು. ಹೇಗೆ ಎಷ್ಟು ಇವಾಗ ನೈನ್ತ್ ಒಬ್ಬೊನು ಟೆಂತ್ ಅಲ್ಲ ಒಬ್ಬರು ದೊಡ್ಡವರು.
ಹಾ ಒಬ್ಬರು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಾರೆ.
ಅವರ ನೈನ್ತೂ ಪರ್ಸೆಂಟೇಜ್ ಅಷ್ಟು ಅಂತ ಹೇಳ್ತೀರಾ.
ಅವರು..... ಸರ್ಕಾರಿ ಶಾ. ಲೆಯಲ್ಲಿ ಓದುತ್ತಿದ್ದ ಕಾರಣ ಅವರಿಗೆ ಅಂಕಗಳಾಗಲಿ ಅವರ....... ಪರೀಕ್ಷೆಯ ಫಲಿತಾಂಶಗಳಾಗಲಿ ಅವರಿಗೆ ತಿಳಿಸುವುದಿಲ್ಲ ಏಕೆಂದರೆ ಅದು, ಆ... ಸರ್ಕಾರಿ ಶಾಲೆ ಆದ್ದರಿಂದ ಇವೆಲ್ಲ ಅಲ್ಲಿ. ಅಷ್ಟು ಕಟ್ಟುನಿಟ್ಟಾಗಿ ನಡೆಯುವುದಿಲ್ಲ. ಆದ ಕಾರಣ ಅವರಿಗೆ ಹೇಳಿಲ್ಲ ಯಾವುದು ಅಂಕಗಳಾಗಲಿ ಅಥವಾ ಫಲಿತಾಂಶಗಳಾಗಲಿ.
ಹ್ಮ ಹ್ಮ್ ಅಂದ್ರೆ ಇವಾಗ ಅವ್ರು ಮುಂದ ಏನು ಓದು ಓದಸ್ಬೇಕಂತ ಐತ್ರಿ ನಿಮ್ಗೆ ಅವ್ರಿಗೆ.
ಆ ನಾವ ಈಗೇನು ಯಾವ ಡಿಸಿಜನ್ ಅಥವಾ. ನಿನ್ನೆ ಹಂತಾವು ಏನ್ ತೊಗೊಂಡಿಲ್ಲ. ಅವ್ರ ಹತ್ತನೇ ತರಗತಿಗಳ ಮುಗಿದ ನಂತರ. ಅವರ ಫಲಿತಾಂಶದ ಮೇಲೆ ನಾವು ನಿರ್ಧಾರ ಮಾಡುತ್ತೇವೆ.
ಹಾ ಹಾ ಹೌದಾ.
ಹಾ ಏಕೆಂದರೆ ಅವರಿಗೆ ಯಾವ್ದು ಸುಲಭ ಅನ್ಸತ್ತೋ ಅದನ್ನೇ ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೇವೆ ಅವರಿಗೆ ಯಾವುದು ಬೇಕು ಕೋರ್ಸ್ ಅದು ಯಾಕಂದ್ರೆ ಓದುವುದು ನಾವಲ್ಲ ವಿದ್ಯಾಭ್ಯಾಸ ಮಾಡುವುದು ಮಕ್ಕಳಲ್ವಾ..
ಹೌದೌದ ನೋಡ್ರಿ
ಹು ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನಾವು ಕೂ ಪಾ ಅದ್ರಾಗೆ ಅಡ್ಮಿಷನ್ ಮಾಡಿಸ್ತೀವಿ ನಾವು
ಹೌದಾ
ಹಾ ಮತ್ತೆ ನೀವು ಒಬ್ರೇನಾ ಅಥವಾ ಅಣ್ಣಾ ತಮ್ಮಾ
ನಾವು ದೊಡ್ಡಣ ನಾನು
ಹಾ
ನಮ್ಮ ತಮ್ಮ ಅನ್ರಿ
ಹಾ
ನನಗಿನ್ನ ಇಪ್ಪತ್ತ ವಯಸ್ಸ ನೋಡ್ರಿ ನನಗಿನ್ನ
ಹಾ ಈ ಇಪ್ಪತ್ ವಯಸ್ಸು ಈಗ ನೀವು ಡಿಗ್ರಿ ಮೊದಲನೇ ವರ್ಷಾ ಅಥವಾ ಎರಡನೇ ವರ್ಷ ಯಾವ ವರ್ಷದಲ್ಲಿ ಓದು
ನಾವು ದ್ವಿತೀಯ ವರ್ಷದಲ್ಲಿ ಓದಗಾಯತೀವಿ
ದ್ವಿತೀಯ ವರ್ಷ ಎಷ್ಟು ವರ್ಷಗಳ ಕಾಲದ ಡಿಗ್ರಿ ಇರುತ್ತದೆ ಅದು
ಅದು ನಾಲ್ಕು ವರ್ಷ ಕಾಲದ ಇರುತ್ತೆ ನಾವು ದ್ವಿತೀಯ ವರ್ಷ ಇನ್ನೊಂದು ತಿಂಗಳದಲ್ಲಿ ದ್ವಿತೀಯ ವರ್ಷ ಮುಗುತ್ತೆ ನಮ್ದು
ಹಾ
ಮೊದಲ ನಂತರದಲ್ಲಿ ಒಂದು ಹತ್ತು ದಿನ ರಜೆಗಳು ಕೊಡ್ತಾರೆ
ನೀವು ಯಾವ ವಿಭಾಗ ರಿಂದ ಆ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿದಿರವಿ ಅದು ಆ ಸ್ವಾ ಕಲಾ ವಿಭಾಗ ಅಥವಾ ವಿಜ್ಞಾನ ವಿಭಾಗ ಯಾವ ವಿಭಾಗದಿಂದ ಅದಕ್ಕೆ ನೀವು ಜಾಯ್ನ್ ಆಗಿದ್ದೀರಿ
ನಾವು ನಾವು ಪಿ ಯು ಸಿಯಲ್ಲಿ ಸೈನ್ಸನ್ನು ಸೈನ್ಸ್ ತಗೊಂಡಿದ್ದೀವಿ ಅದರಲಿಂದ್ರ ನಾವು ಸಿಇ ಟಿ ಎಂಬ ಪರೀಕ್ಷೆ ಬರೆದು ಅಗ್ರಿಕಲ್ಚರ್ ಎಂಬ ಪ್ರಾಕ್ಟಿಕಲ್ ಕೊಟ್ಟದಿಂದ ನಾವು ಇಲ್ಲಿ ಈ ಕಾಲೇಜ್ ಗೆ ಬಂದೀವಿ ಗೌರ್ಮೆಂಟ್ ಸೀಟ್
ಅದು ಅಗ್ರಿಕಲ್ಚರ್ ಕೂಟಾ ಎಲ್ಲರೂ ಬರೆಯಲು ಅ ಅರ್ಹರಾಗಿರ್ತಾರ ಅಥವಾ ಅದು ಕೆಲವು ಕ್ಯಾಸ್ಟ್ ಬೇಸ್ ಮೇಲೆ ಏನಾದ್ರು ಎಕ್ಸಾಮ್ ಇರುತ್ತಾ ಅದು
ಅಗ್ರಿಕಲ್ಚರ್ ಕೋಟೆ ಎಂಬುದು ಒಂದು ಅದೇನಂದ್ರೆ ಅದು ಅರ್ಧ ಸೀಟ್ಗಳನ್ನು ಅದು ಆಯ್ಕೆ ಮಾಡಿರುತ್ತದೇ ಅದರ ಕಡೆ ಇರುತ್ತೆ ಅದು ಎಕ್ಸಾಮ್ ಬರಬೇಕಾದ್ರೆ ಅದು ನಿಮಗೆ ಸ್ವಂತ ಹೊಲಾ ಇರಬೇಕು
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಸೀಮಿತವಾಗಿರತ್ತಾ
ಹಾ ಹ ಇಲ್ಲ ಎಲ್ಲರೂ ಬರಿಬೋದು ಯಾವ ಕಾಸ್ಟ್ ಆ ಸಂಬಂಧ ಏನಿಲ್ರಿ ನೋಡ್ರಿ ಯಾವ ಜಾತಿ ಅಂತಾ ಎಲ್ಲರೂ ಬರೀಬೇಕು ಆದರೆ
ಆದ್ರೆ ನಮ್ಮ ಹೆಸರಿಗೆ ಹೊಲಾ ಇರ್ಬೇಕಾ ಎಷ್ಟ ಎಕರೆ ಇದ್ರು ನಡೀತದ ಅಥ್ವಾ ಇಷ್ಟ ಎಕರೆ ಅಂತ. ತಾ ಏನಾದರು ಇತ್ತೆ.
ಹಾಂ ಇಲ್ಲಿಲ್ಲ ಒಂದು ಎಕರೆ ಅದಕ್ಕಿಂತಮ್ಮ ಮ್ಯಾಗಿ ಇರಬೇಕು ಅಲ್ಲಿ ನಡೀತದೆ ಎಷ್ಟಿದರೂ ನಡೀತದೆ ನಿಮಗೆ. ಆದ್ರೆ ಹೊಲ ಹೊಲ ಕಡಿಮೆ ಇರಬಾರ್ದು ಪಾವೇಕ್ರಿ. ಮುಕ್ ಮುಪ್ಪಾವ ಕಿಂತು ದೊಡ್ಡು. ಸೋಲ್ ಸುರ್ ಇರಬಾಡದ.
ಹಾ ಆತರ ಇರಬಾರ್ದು ಗುಂಟೆ ಗುಂಟೆಗಳ ಲೆಕ್ಕದಲ್ಲಿ ಇರಬಾರ್ದು. ಕೆರೆಗಳ ಲೆಕ್ಕದಲ್ಲಿ ಇದ್ದರೆ ನಾವು ಆರ್ಹರ ಆಗತ್ತೇವೆ ಅದಕ್ಕ.
ಹಾ ಹೌದು ನೋಡಿರಿ
ಹ್ಮ್ ಅದರಿಂದ ನಮಗೆ ಮುಂದೆ ಬೇಕಾದಂತ ನೌಕರಿಗಳು. ಹೌದು ಅಂದ್ರೆ ಒಳ್ಳೆಯ ನೌಕರಿಗಳು ಯಾವ್ದ್ರು ಸಿಗ್ತಾವ.
ಹಾ ಎಲ್ಲ ಎಲ್ಲಾ ನೌಕರಿ ಸಿಗತಾರೆ ಎಲ್ಲಾ ನೌಕರಿಯಲ್ಲೂ ಅವಕಾಶವದೆ ಇದರಿಂದ.
ಹೌದಾ ಮತ್ತೆ ನಾವು ಖಾಸಗಿ. ಕಂಪನಿಗಳಲ್ಲಿ ಕೆಲಸ ಮಾಡಲು ಸಹ ಅವಕಾಶವಿರುತ್ತದ ನಮಗೆ.
ಎಲ್ಲ ನೋಡಿ ಖಾಸಿಗೆ ಮಾಡ್ಬಹದು ಗೌರ್ಮೆಂಟ್ ಅಲ್ಲಿ ಕೆಳಗೆ ಸರ್ಕಾರದ ಕೆಳಗೇನು ಮಾಡಬಹುದು.
ಹಾ
ನಾರ್ಮಲ್ ನೀವು ಎಲ್ಲಿದ್ರುೂ ಹೋದ್ರು ಇದು ಒಂದು ಎಕ್ಸಾಮ್ ಇರುತ್ತೆ ಪರೀಕ್ಷೆ ಇರುತ್ತೆ.
ನಿಮಗೆ ಅದು ವಿಜ್ಞಾನ ವಿಭಾಗ ಏನು ಕಠಿಣ ಅನ್ನಸ್ತ. ಇಲ್ವಾ ಯಾಕಂದ್ರೆ ನಮ್ಮ ಮಕಳುನ್ನು ನಮಗೂ ಒಂದ ಆಸೆ ಇರುತ್ತೆ. ಮತ್ತೆ ಈಗ ನಮ್ಮ ಮಕ್ಕಳನ್ನ ವಿಜ್ಞಾನ ವಿಭಾಗದಲ್ಲಿ ಓದಸಿ ಅವರಿಗೆ. ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕ ಕೊಡ್ಬೇಕು. ಗಂತರುತ್ತೆ ಆದ್ರೆ ನಮ್ಮ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದರಿಂದ. ಅವರಿಗೆ ವಿಜ್ಞಾನ ವಿಭಾಗ ಕಠಿಣವೆನಿಸಬಹುದು.
ಹ ಅದು ನಮಗೆ ಆ ಕಠಿಣ ಅನ್ಸಿದೆ ಅವ್ರರಿಗೆ. ನಮಗಂದರು ಕಟಿನ್ ಅನಿಸ್ತ್ ನೋಡರಿ.
ನೀವು ಕನ್ನಡ ವಿಭಾಗದಿಂದ ಓದಿ ಹೋಗಿದ್ದೀರಾ ಅಥವಾ ನಿಮ್ಮ. ಹತ್ತನೇ ತರಗತಿಗಳನ್ನು ಯಾವ ಭಾಷೆಯಲ್ಲಿ ಓದಿ ಹೋಗಿದ್ದೀರಿ.
ನಾವು ಎಲ್ಲ ಹುಟ್ಟಿದ ಅ ಎಲ್ ಕೆ ಜಿಲಿಂದ. ಹನ್ನೆರಡನೇ ತರಗತಿ ತನಕ ಇಂಗ್ಲಿಷ್ ನೋಡ್ರಿ ನಮ್ದು ಇಂಗ್ಲಿ ಅಲ್ಲ ಇಂಗ್ಲಿಷ್. ಹ ಎಲ್ಲಾ ಇಂಗ್ಲೀಷ್ ಮಾಧ್ಯಮ ಅದಕ್ಕ ನಮಗ ಅದು ಸೈನ್ಸ್ ಸಬ್ಜೆಕ್ಟ್ ಸ್ವಲ್ಪ ಸುಲಭವಾಗಿದೆ ನಮ್ಗೆ.
ಆ ನಾವು ಬಡವರಾದ. ಇದರಿಂದ ನಮಗ ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸಲು. ನಮಗೆ ಆಗಲಿಲ್ಲ ಬಟ್. ಅವರು.... ಸರ್ಕಾರಕ್ಕೆ ಕಡೆಯಿಂದ ನಡೆಸುವ ಮೂರಾರ್ಜಿ ಎಕ್ಸಾಮ್ಸ್ ಆಗಲಿ ಅಥವಾ ನವೋದೆಯೇ ಎಕ್ಸಾಮ್ಸ್. ಇಂಥದರಲ್ಲಿ ಅವರು ಸಹ. ಆಯ್ಕೆ ಆಗಲಿಲ್ಲ ಆದ ಕಾರಣ ನಾವು ಪಕ್ಕದಲ್ಲಿ ನಮ್ಮ ಊರು ಪಕ್ಕದಲ್ಲಿರೋಲ್ಲಿ. ಸೂರಲ್ಲಿ ಗೌರ್ಮೆಂಟ್.... ಸರ್ಕಾರಿ ಶಾಲೆಯಲ್ಲಿ ಅವರಿಗೆ ಪ್ರವೇಶವನ್ನು ಕೊಡಿಸಿದ್ದೀವಿ.
ಹಓಹ ನೋಡ್ರಿ ಅದು ಎಲ್ಲಿ ಓದಿದ್ರೋ. ಅವರು ಸೆಕೆಂಡ್ ಇಯರಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ. ಎಷ್ಟು ಓದುತ್ತಿರ ಅನ್ನೋದು ಡಿಪೆಂಡ್ ಆಗಿರ್ತೀ ಅವರು.
ಹ ಅಂದ್ರೆ ನಾವು ಕಠಿಣ ಅಭ್ಯಾಸ ಮಾಡುವುದು. ಇದು ಉತ್ತಮ ಅಂತ ಹೇಳ್ತಾ ಇದ್ದೀರಿ ನೀವು.
ಹಾ ಅವರು ಏನಾದ್ರು ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಕಲಿಯೇಬೇಕು ಅವರು. ಹಾ ಇಂಗ್ಲೀಷ್ ಇಲ್ಲ ಅಂದ್ರೆ ಅದು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಆಗಲ್ಲ ನೋಡಿರಿ ಮತ್ತೆ.
ಅಲ್ಲಿ ಏನು. ಕಲ್ಲು ಮಾಡಿ ಏನಾದ್ರು ಪಸ್ ಆಗಕ್ ಏನಾದ್ರು. ಅವ ಅವಕಾಶ ಇರುತ್ತಾ.
ಹ ಹಾ ಇಲ್ಲ ನೋಡ್ರಿ ಈ ವರ್ಷ ನಮಗಂತೂ ಸ್ಟಿಕ್ ಮಾಡಾರ್ರಿ ಆಗಿಲ್ಲ ನಮಗ. ಫುಲ್ಲು ಕಠಿಣವಾಗಿತ್ತು ಹಾ. ಇವರಿಯೂ ಕಠಿಣವಾಗಿರುತ್ತೆ ಇನ್ನು ಮುಂದೆ ಎಲ್ಲ ಕಠಿಣವಾಗಿರುತ್ತೆ.
ನೀವು ಯಾಕೆ ಇದೇ ಡಿಗ್ರಿಯನ್ನು ಆಯ್ಕೆ ಮಾಡ್ಕೊಂಡಿರಿ. ಆ ನೀವು ಡಾಕ್ಟರ್ ಆಗ್ಬಹುದಿತ್ತು ನೀವು ಇಂಜಿನಿಯರ್ ಆಗ್ಬಹುದಿತ್ತು.
ನಮ್ಗೆ ಅದ್ರಾಗ ಆಸಕ್ತಿ. ಇಂಟ್ರೆಸ್ಟ್ ಇಲ್ಲ ಆಸಕ್ತಿ.
ಓ ನಿಮಗ್ ಆಸಕ್ತಿ ಇಲ್ಲವ್ವ.
ಆಸಕ್ತಿ ಇಲ್ಲ ಆದ್ರಾಗ. ಅದಕ್ಕೆ ನಾವು ಈ ಅಗ್ರಿಕಲ್ಚರ್ ಎಂಬ. ಕೋರ್ಸ್ನ ತಗೊಂಡಿದ್ದೀವಿ.
ಅಂದ್ರೆ ಈ ಕೋರ್ಸ್ಸನ್ನು ಕೂಡ ಒಳ್ಳೆಯ ಭವಿಷ್ಯವಿದೆ ಅಂತ ನೀವು ಹೇಳುತ್ತಿದ್ದೀರಾ.
ಹಾ ಆಯ್ಕ ನೋಡ್ರಿ. ಅಂದ್ರೂ ಚಲೋ ಭವಿಷ್ಯ ಇರುತ್ತ ನೋಡ್ರಿ ಇದ್ರಾಗ. ನೀವು ಅವರು ಕರೆಕ್ಟಾಗಿ ಹೋಗಿ. ಕರೆಕ್ಟಾಗಿ ಮಾರ್ಕ್ಸ್ ತೆಗೆದು ಸಿ ಜಿ ಪಿ ಅಮ್ಮು ಜಾಸ್ತಿ ಇದ್ದ್ರರೆ. ಅ ಅವ್ರೇ ಕರ್ಕೊಂತಾರೀ ನಿಮನ್ನ ಕರೆದು.
ಡಿಗ್ರಿಯಲ್ಲೂ ಸಹ ನಮ್ಮ ಅಂಕಗಳು. ಏನಾದ್ರು ಮ್ಯಾಟ್ರ ಆಗ್ತಾವ ಅಲ್ಲಿ ಏನಾದ್ರು ಇಂಪಾರ್ಟೆನ್ಸ್ ಇರುತ್ತ.
ಹಾ ಡಿಗ್ರಿ ಅಲ್ಲಿ ಅಂತ.
ಯಾಕಂದ್ರೆ ಕೆಲವು ಮಕ್ಕಳು ದ್ವಿತೀಯ. ಪಿ ಯು ಸಿ ನಂತರ ಅವರು. ಮಾರ್ಕ್ಸ್ಗಳನ್ನು ಎಲ್ಲಿಯೂ ಅಷ್ಟು ಕನ್ಸಿಡರ್ ಮಾಡಲ್ಲ ಅಷ್ಟು. ಎಲ್ಲೂ ಕೇಳಲ್ಲ ನೀವು ಡಿಗ್ರಿ ಮುಗಿಸಿದ್ರೆ ಸಾಕು ಅಂತ ಹೇಳ್ತಾರಲ್ಲ.
ಹ್ಮ್ ಅಲ್ಲರೀ ಇವಾಗ ದ್ವಿತೀಯ. ಪಿ ಯು ಸಿಯಲ್ಲಿ ನೀವು ಅವು ಸಬ್ಜೆಕ್ಟ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರರೆ. ಅದು ಡಿಗ್ರಿಯಲ್ಲಿ ನಿಮಗೆ ಅವ್ರಿಗೆ ಉಪಯೋಗ ಆಗುತ್ತೆ. ಡಿಗ್ರಿಯಲ್ಲಿ ಅವೇ ಸೇಮ್ ಸಬ್ಜೆಕ್ಟ್ ರಿಪೀಟ್ ಆಗುತ್ತವೆ. ಅದು ಅಲ್ಲಿ ಅಲ್ಲಿ ಚಲೋ. ಆರ್ಥ ಮಾಡಿಕಂದ್ರೆ ಅಂದ್ರೆ ಇಲ್ಲಿ ಡಿಗ್ರಿ ಲೈಫ್ ಡಿಗ್ರಿ ಅನ್ನೋದು ಸುಭವಾಗುತ್ತೆುಂಬ ತುಂಬಾ ಸುಲಭವಾಗುತ್ತೆ. ಅದ ಹೇಳ್ಬೇಕ್ರೀ ನಿಮ್ಮ ಮಕ್ಕಳಿಗೆ ಪಿ ಯು ಸಿಯನ್ನು. ಪಿ ಯು ಸಿ ಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪಾಠಗಳನ್ನು. ಅಭ್ಯಾಸ ಮಾಡಿ. ಕಂಡುಪಟ್ಟು ಒಳ್ಳೆರದಗೆ ಅದು ಅರ್ಥ ಮಾಡ್ಕೊಂಡು ಬರೆದ್ರೆ ಇಲ್ಲಿ ನಿಮ್ಮ ಡಿಗ್ರಿಯಲ್ಲಿ ತುಂಬಾ ಸುಲಭವಾಗಿ ಅರ್ಥ. ದಾನ ತುಂಬಿ ತುಂಬಾ ಸುಲಭವಾಗಿ ಪಾಸ್ ಆಗ್ಬೋದು.
ಈಗ ಅಲ್ವಾ ಓದುತ್ತಿರೋ ಡಿಗ್ರಿಯಲ್ಲಿ. ಅದು ಹೊಲಗಳ ಹೊಲಗಳು ಹೊಲ ಮತ್ ಮತ್ತೆ ಗಿಡ ಮರಗಳು ಆ ಸಸ್ಯಗಳ ಬಗ್ಗೆ. ದಿನ ಓದ್ತಿದ್ದೀರಾ ಅಥವಾ ಬೇರೆ ಏನಾದ್ರು ಅವರಲ್ಲಿ.
ಅವೇ ಗಿಡ ಅವೇ ನೋಡ್ರಿ ನಮ್ ರೈತರು ಬಗ್ಗೆ ಓದೋದು ಅವು ಗಿಡ ಮರಗಳ್ ಜೊತೆ. ನಾವು ಪ್ರಕೃತಿನೇ ಹೇಗೆ ಕಾಪಾಡ್ಕೋಬೇಕು ಪ್ರಕೃತಿನೇ ಹೇಗೆ ರಕ್ಷಿಸಬೇಕು. ಯಾವ್ಯಾವ ಗಿಡ ಹಾಕಿದ್ರೆ ಏನೇನು ಉಪಯೋಗ ಐತಿ ಆ ಗಿಡದಿಂದ ಎಂಥ ಅಂದ್ರೆ ಅದು. ಅಂದ್ರೆ ಆ ಅಂತ್ ಅದರಿಂದ ಏನು ಉಪಯೋಗ ಐತೆ ಆ ಗಿಡದಿಂದ. ಭೂಮಿ ಹೇಗೆ ಹಾಳು ಮಾಡಬಾರದು. ಅಂತೇಳಿ ಕೇಳಿಸತಾರೆ ನಮ ಫಲವತ್ನಿ ಹೆಂಗೆ ಜಾಸ್ತಿ ಮಾಡ್ಬೇ ಹೆಚ್ಚರಿಕೆ ಮಾಡ್ಬೇಕು ಅಂತ ಹೇಳ್ತಾರ.
ಹಾ ಏನು ಕಾಪಾಡ ಪುಟಹಾರಗಳನ್ನು ತೆಗೆದುಕೊಳ್ಳಬೇಕು ಇವೆಲ್ಲವನ್ನು ನಿಮಗೆ ನಾ ಇವು ಎಲ್ಜಾರು ಆಗಿ ಈಗ ನೀವು ದ್ವಿತೀಯ ಪಿಯುಸಿ ಗಾಗಿ
ಹಾ ರೀ ಇಲ್ಲ ರೀ ನಾವು ಸ್ವಲ್ಪ ಹೊರಗ್ ಬಂದಿದ್ವಿ. ಹೊರಗಡೆ ಬಂದಿದ್ವಿ ಅವ್ವ ಹೇಹೆಂಗು ಆಗಲ್ಲ ಹೇ ಬೇಡ ಬಾ.
ಆಲ್ಲ ನಿಮಗ್ ಹೇಳಲ್ವ ಅವೆಲ್ಲಾ.
ಹೇಳ್ತಾರೆ ಹೇಳ್ತಾರೆ ಹೇ ಆಮೇಲೆ ಸಾಧನೆ ಮಾಡಿಕೊಂಡು ಹ.